ಹಲೋ ಹ್.
ಹಲೋ
ಹಲೋ ಯಾರು
ಹಲೋ ಹಲೋ
ಹಲೋ ಯಾರು
ಶಾಣಗೌಡ್ರ
ಹಾಂ ಹೌದು ನೀವ್ ಯಾರು ಗೊತ್ತಾಲಿಲ್ಲ
ನಾವು ಅದೇ ಇದು ಪರ್ಸು ಅಂತರಿ
ಹೌದು ಯಾವ ಯಾವರು ಇಲ್ಲಾಯ ಈಗ ನಿಮ್ ಧ್ವನಿಯ ಗೊತ್ತಾಗ್ತಿಲ್ಲ
ಕೂ ನಡಿದ್ರನಪಾ ಮಧ್ಯಾಹ್ನ ಕೂ ನಡಿದ್ದೆ
ಇಲ್ಲ್ ಧ್ವನಿ ಗೊತ್ತ ದು ಇದು ಪರ್ಸನಾ ಅಯ್ಯನ ್ಯ ಹೆಂಗಿದೀವಾ
ಆರಾಮ ಪಾ ಗೋಡ ಹೆಂಗ್ ಕೂನ್ ಇಡ್ತಾವ್ನ ಈಗ
ಇಲ್ಲ ಇಲ್ಲ ಕೂನ್ಡಿದ ಇ ನಂಬರ್ ಬೇರೆ ಐತಲ್ಲೋ ಅದು ನಮ್ಮ ಹತ್ರ ಇನ್ನೊಂದು ಬೇರೆ ಐತೆ ನಿನ್ ನಂಬರ್
ಹ ಅದ ಡಬಲ್ ಜೀರಾಡ ಎರಡದು ಯ್ತದ ಈಗ ಲಾಸ್ಟ್ ಹಾದ ಜೀರಾ ಒಂದ ಒಂದ್ ಜೀರಾ ಐತದ
ಹೌದಾ ಏನ್ಡದ ಪರ್ಸ ಆಯ್ತು ಇಲ್ಲಿದಯಾ
ಏಂಗನಿಲ್ಲ ಗೌಡ ಆರಾಮಾ
ಹಾ ಆರಾಮಿದೀನೋ ನೀನು ಹೌದಾ ಏನ ಲ್ಲದಾ ಏನ ಹೋಗಿದಿಾಕಡ
ಎಲ್ಲ ಊರಲ್ಲ ಅದೇ ನೀ ಎಲ್ಲಿದೆ
ಬೆಂಳೂರ ಅದನಪ್ಪ ನ ಅಾನು
ಬೆಂಗೋರ ಇದಯಾ ಆರಾಮಲ್ಲ ಮತ್ತೆ
ಅರಾಮ ದಿನ ಊರಾಗ ಹೆಂಗದ ಈಗ ಹಬ್ಬ ಮೋರಮ್ಮ ಅಂತಾರಲ್ಲ
ಹಾ ನಡ್ದ್ದ ಮೊರಮ್ ಬರ್ಬೇಕ ಏನ್ ನಮ ಕಡಿಮತೆ ಹ್ಮ್ ಮರಕ್ ಸುಮ್ ಬರ್ಬೇಕ ಮೊರಮ್ ನೋಡ್ಬೇಕು ಒಂದಸನ ಬಾಳ್ ಆಯ್ತು ಇಲ್ಲ ಬಂದಲಿ
ಹ ಹಾ ಇಲ್ಲ ಬಾಳ ದಿನ ಆಯ್ತು ಬಂದಿಲ್ಲ ಒಂದು
ಹಾ ಮತ್ತೆ ಬರ್ಬೇಕಪ್ಪಾ ಮತ್ತೆ ನೋಡ್ಬೇಕಕ್ಪ್ಪಾ ನಾ ಮೂರ್ ಮೂರ್ ಕಮೆಂಗಯತ್ತಾ
ಇ ಇದು ನಮ್ಮ ಅಣ್ಣ ನಮ್ಮಮ್ಮ ನಮ್ಮ್ ತಾಯಿಯವರು ಬಂದದಾರಲ್ಲಿ
ಹ ಹೌದ್ ಬಂದಾರ ಕೂಡ ಗೌಡ ಅದಾನ ಹೊರಗದಾನ ಹಾ ಕೇಳ್ದ ಗೌಡ ಬಂದಿಲ್ಲನ್ಪಂದೆ
ಹೌದೌದು ಹೌದೌದು ಇಲ್ಲ ನಂದೇ ಮತ್ತೆ ಈ ಕ ಕಾಲೇಜ್ ಗಲ್ಲೇಜ ಮುಗಿತಲ್ಲ ಹಂಗಾಗಿ ಇಲ್ಲೇ ಅದ ಒಂದ ಕೆಲ್ಸದನ್ಯಾಗ ಇಲ್ಲೇ ಇದ್ದೇನನೆ ಹ ಗೈ ನೋಡ್ಬೇಕು ಯಾವಾಗ ಏನ ಬರ್ಬೇಕ ಅನ್ಸಿದಾಗ ಬರ್ತೀನಿ ನೋಡ ನಮ್ಮ ಅಣ ಈ ಮತ್ತ ರ ಬಂದ್ರೆ ನಾನ್ ಬರ್ತೇನೆ ಅಲ್ಲಿಗೆ
ಹಾ ಬರ್ಬೋದ್ ಅನ್ಸ್ತ ಹತ ನಿಂತಂದ ಸ್ವಲ್ಪ ಇದ ನಡ್ದಲ್ಲ ಎಲ್ಲಾ
ಹೌದೌದು ಇಲ್ಲ ಕಾರ್ ತಗೊಂಡೇ ಬಂದಬ ಬಿಟ್ರ ಅವ್ರರಿಬ್ರ ಇದು, ನಮ್ಮ ಮನದು ಕಟಾಕತವಲ್ಲ,
ಮಕ್ಕ ಸ್ವಲ್ಪ ತಮ್ಮ ಹಬ್ಬತ್ನದನ ಹ ಹಾ ಹೋಗ್ಬೇಕು ಹೋದ್ನ ಅಂದ್ರೆ ಕರ್ಕೊಂಡ್ ಬರ್ತ್ ನಿ ಸಮಿ ಅಂತಂತ ನನ್ಗೌಡ
ಇಸ್ಕಂದನ್ ಯ ಅವನ ಯಾರಲ್ಲಿ ಇಕೊಂಡ್ರ
ಏ ಇಲ್ಲ ಅಲ್ಲೇ ನ ಗೌನ ಹತ್ರ ಎಸಗಂತೆೆ ಹಾ ಗೌಣ ಹತ್ರ ಸಂತೆ ಗೌಡ್ ನಂಬರ್ ಕೊಡ್ರಿ, ಸ್ವಲ್ ಬಾಳ ದಸ ಐತ ಅಚ್ಚಿಲ್ಲ ಅಂತ ಏನಲ್ಲ,
ಹೌದು ಸಡನ್ ಲೈ ಕೊಟ್ಟನಾ ಏನು ಮತ್ತ, ಹ ಏನ ಯಾಕಂತ ಕೇಳಿದನಾ?
ಹಾ ಯಾಕಂತ ಕೇಳ್ದ ಇಲ್ರಿ ಬಾಳ ದಿವ್ ಯತಚ್ಚಿಲ್ಲಾ ನೋಡ ಮಸ್ತ್ ಕೊಡಂತಂದೆ.
ಹೌದಾ ಹಾ
ಕೊಟ್ಟ ಈಗ ಹಚ್ಚಿದೆ ನನಗ್ ಬಂತ ಗಬಕ್ನ ದೌಡ್ರಗ ಹಚ್ಚಚ್ಬೇಕ ನಮ್ ಗೌಡ್ರಿ ಅಂತ
ಹೌದೌದು,
ಹಾಗಂಗಂತ ಹಚ್ಚಿದೆ,
ಹೌದೌದಾ ಏ ಆರಾಮ್ಿದಯಲ್ಲವಾ
ಆರಾಮ,
ಹಾ ನಿಮ್ಮ ದೋಸ್ತರ್ ಹೆಂಗಾದ್ರಪ್ಪಾ ಊರಾಗ
ಎಲ್ಲಾರ ಅದ ಮರ ದೋಸ್ತನ
ಆರಾಮ್ತರ ಏನ ಯಕಡಾನ ಹೋಗಿದ್ದ ಏನ್ ನಿ್ದ ಕಾಲೇಜ್ ಮುಗಿತಾನ ಹೌದಾ ಅ ಇದೇನ ಟೆಂತ್ ಮುಗಸಿದೆ ಏನ ಪಿ ಯು ಸಿ ಹತ್ತನ ತರ
ಟೆಂತ್ ಟೆಂತ್ ಮುಗಸಿದೆ. ಹಾ ಏನಿಲ್ಲ ಬಟ್ಟ ಹಡಿ
ಹೌದಾ,
ಹಾ ಬಿಟ್ಟಿನಿ ಸ್ವಲ್ಪ ಪೆಪರ್ ಆಗದಂದು ತಾಕೋಬೇಕ, ಹಾ ಅದೇ ಈ ವರ್ಷ ಹ ಕೆಟ್ಟಿದನಯ ಸ್ವಲ್ಪ
ಹೌದಾ ಹೋಗಿಲ್ಲಾನ ಎಕ್ಸಾಮಕ್ಕ ಬರ ಕಟ್ಟ ಟ್ಟಾನ ಏನ ಬಿಟ್ಟಿಲ್ಲ ಅಂತ ಈಗ ಬ ಬಿಡಂಗಾರಿ ಈಗ ಮೊನ್ನೆ ಅಷ್ಟೇ ಅದ ಎನ್ವಾಲ್ದ ಬಿಟ್ಟಾರ ಈಗ ಬ ಬಿಡಂಗಾರಿ
ಈಗ ಇನ್ನೊಂದು ಹಾ ಕಟ್ಟನೆ ಇನ್ನೊಂದು ತಿಂಗಗಳ ದೇಡ್ಡು ತಿಂಗಳ ಬಿಡ್ಬೋದು
ಹೌದೌಲ್ಲ ಬಿಡ್ತಾರ ಅದೇನ್ ಮ್ಯಾಗ ಮ್ಯಾಗ ಈ್ ಸಲ ಅದ್ರಾಗ ಹ್ನೇ ತಗದವ್ರಿಗೆ ಮೂರ್ ಸಲ ಮಾಡ್ಯಾರಪ್ಪಾ ನಿಮ್ದೇ ಚಾನ್ಸ್ ನೋಡ್ಬೇಕು ನಾವ ಎಲ್ಲಿ ಆರ್ನೂರು ಇಪ್ಪತ್ತೈದಕ್ ಆರ್ನೂರ್ ಇಪ್ಪತ್ತೈದ್ ಮರುಸು ಬರದೇ ತಗೊಂಡೀಿ ನೋಡು
ಹ ನಮ್ಗ ಹಂಗೆಲ್ಲ ಇದಮ ಕಡಿಮೆ ಆದಂತ ರಿಸಲ್ಟ್ ಅಲ್ಲಾ
ಹೌದೌದ ಇದು ನಿಮ್ಗ ಇಂಟರ್ನೆಲ್ ಅಂತ್ರ ಬಾಳ ಅದವಲ್
ಹ ಇಂಟರ್ನಲ್ ಮಾರ್ಕ್ಸ್ ಕೊಡ್ಬೋದು ಅನ್ಸ್ದ ಮತ್ತ ಈಗ ಬಂದು ನಾವು ಬರ್ತಗೋಬೇಕಾಯ್ದು ಕಡಿಮೆ ಅವಂತ ನಮ್ಮೆಲ್ಲ ಹುಡೋರು ಎ ಹೇಳದ್ರ ಇಲ್ಲಿ
ಹೌದೌದಾ
ಏನಿಲ್ಲಲ್ಲ ಕಡಿಮ ಮಾರ್ಸ್ ತಗೋಬಹುದು ಪಾಸ್ ಆಗ್ಬಹುದು ಆಲ್ಮೋಸ್ಟ್ ಕಟ್ಟ ಅಂತಂದ್ರು ನನ್ ಇಂಟೆಸ್ಟ್ ಇದ್ದಿಲ್ಲ ಅ್ರ
ಪೇಪರ್ ಯಾವ್ದು ಬೇಕಾಗಿ ಹೋಗ ಬಸ್
ಇದು ಇಂಗ್ಲೀಷ್ ಹೇಗ ಅದ ಹ
ಹೌದಲ್ಲ ಅದೇ ಡೇಂಜರ್ಪಾ ಎಲ್ಲಾ ನಮ್ಗ ಜಸ್ಟ್ ಪಾಸ್ಲ್ಲಿ ಜಸ್ಟ್ ಪಾಸ್ ಆದವಾರ ನನ್ ಇಲ್ಲ ಈಗ ಅದ್ರ ನೀನು ಮತ್ತ ಬರಿತಿದಲ್ಲ ಈಗ ನೋ ಯಾವ್ದ ಅಕಸ್ಮಾತ್ ಚಿಟ್ಟಿ ತರ ಮಾಡಿದ ಮಾಡೋ ಇಲ್ಲಾಂದ್ರೆ ಅಕ್ಕ ಪಕ್ಕದವ್ರು ಇರ್ತಾರಲ್ಲ ಅವ್ರ ನೋಡ ಏನಂಗನ ಮಾಡ ಈ ಪೇಪರ್ ಕಡಕ್ ತಕೋ ಹೆಂಗದ ಇಲ್ಲಿ ನಾಳೆ ಬಂದಪ ಬೆಂಗ್ಳೂರ್ ಆಗ್ಲಿ ದೊಡ್ಡ ಸಿಟಿ ಸಿಟಿ ಓದ ಅಂದ್ರ ಏನೋ ಒಂದ್ ಮುಗಸಿರ್ಬೇಕಕ್ ಟೆಂತ್ ಆಗ್ಲಿ ಹನ್ನೆನೇ ತರಗತಿ ಆಗ್ಲಿ ಏನೋ ಡಿಗ್ರಿ ಆಗ್ಲ ತರ ಮುಗಸರ್ಬೇಕು ಅ್ರೆ ನೀವು ಓದ್ ಈಗ ಆ ಪೇಪರ್ ತಕೊಂಡ ಅಂದ್ರೆ ಇದು ಹ ಅಸ್ತೆೇನಾ ಹಂಗೆ ಏನ ಇದೇ ಸಾಕ್ ಮಾಡ್ತೆ
ಅಂತಂದ್ರ ಇದು ಸೆಕೆಂಡ್ ಪಿಯು ಸಿ ಡಿಗ್ರಿ ಅಂತ ಕೋಲ್ಬೇಕಂತ ನಾನು
ಹೌದಾ ಇಲ್ಲ ಅಷ್ಟೇ ಮಾಡ ಓದಿದ್ರ ಓದ ಚೊಲೋ ಹೋಗ ಇದು ಇಲ್ಲಾಂದ್ರೆ ನೋಡ ಅ ಇದು ಕಲ್ತ್ ಬಿಡಡು ಡ್ರೈವಿಂಗ್ ಕಲ್ತ್ ಕೂಡ ಇಲ್ಲಿ ಚಲೋ ಆ
ಹಾ ಅದ ಒಂದು ಪೇಪರ್ ತಕ್ಕಲಕ್ಕ ಅದೊಂದ ತಕ್ಕ ಕನಂದ್ರ ಆಯ್ತ ಹ ಎಲ್ಲ ಪೇಪರ್ ಬಂದ ಅದೇ ಸ್ವಲ್ಪ ಲೂಸ್ ಬರ್ನ್ನಲ್ಲ ಲಾಸ್ಟಿಗೆ ಆ ಬಾ ನನಗ್ ಕಾಂಪಿಟೇಷನ್ ಇತ್ತು ಅದು ಪೇಪರ್ ಬರ್ದಂತಿತ್ತು ಅದ ಎ ಬಟ್ ಎಲ್ಲಿ ಮಿಸ್ಟೇಕ್ ಆದಾನ.
ಹೌದೌದು ಇಲ್ಲಲ್ಲ ಇಲ್ಲ ನೀವು ಈ ಸಲ. ಕಷ್ಟ ಬರ್ದಿರ್ತ ನೋಡು ಬಾಳ ಗಡಿಬ ಬಿಡದಾಗಿತ್ತೆ. ಹಂಗಾಗಿ ಗೊ ಇರಲ್ಲದ್ರ ಇಂಗ್ಲೀಷ್ದು ಇಂಗ್ಲೀಷ್‌ ಏನಂತ ಬಿ ನಮ್ಮ ಹಳ್ಳಿಗಳ ಜನಗಳಲ್ಲಿ ಅದು ಬಹಳ ಇದಾಗಿರ್ತ್ತ. ಇಂಗ್ಲಿಷ ಅನ್ನೋದು.
ಹಾ ಅದನ್ನನ್ ಬಾಳನ್ ಒಂದ್ ಏಳೆಂಟು ಮಾರಕ್ಸ್ ಹಿಂದ ಹೋಗೇತ್ತ ಅದನ.
ಹೌದಾ ಐದು ಮಾರ್ಚ್ ಅಂದ್ರೆ ಹಬ್ಬೊಬ್ಬ ಅಂದ್ರ ಆಲ್ಮೋಸ್ಟ್ ಎಲ್ಲಾನ ಒಂದೊಂದ್ ಆಕ್ ಗೇಸಿಂದ ಪಾಸ್ ಮಾಡ್ತಿದ್ರ.
ಅದು ಸ್ವಲ್ಪ ಹೆಂಗಾನ
ಹತ್ರ ಹೌ
ಅದರಷ್ಟು ಕನ್ನಡದ ಹಂತ ಗಲ್ಲ
ಹಾ ಇಲ್ಲ ಹೌದು ಹಾ ಇಷ್ಟ ಕನಕ್ಕೇಂದಲ್ಲ ಆರಾಮ ಫಸ್ಟ್ ಎಮ್ ಸಿ ಕ್ಯು ಅಂತ ಒಂದ ದ್ ಬರ್ತಾವ, ಒಟ ಫಸ್ಟ್ ಮತ್ತೆ ಒಂದ್ ಇಪ್ಪತ್ ಮಾರ್ಕ್ಸ ಒಂದು ಒಂದ್ ಮರ್ಸಿನವು ಅಂದ್ರ ಒಂದ್ ಅಂಕದ ಓದ್ಕೊಂಡ್ಂದ್ರ ಆಯತು ಮತ್ವು ಲಾಂಗ್ ಕ್ವಶನ್ ಐದ್ ಮರ್ಸಿನ ಮನುಷನ್ ಅವನ ಟಚ್ ಮಾಡೋದಾಗಲ್ಲ.
ಹಾ
ಅದರಾಗ ಇಂಗ್ಲೀಷ್, ಹಂಗ ಇದು ಗ್ರಾಮರ್ ಕೇಳಿದ್ರ ಆಯ್ತು ಅಲ್ಲೇ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಇರ್ತವಲ್ಲಾ, ನೀನು ಯಾ ಯಾವ ಸಬ್ಜೆಕ್ಟ್ ಅಂದ್ರೆ ಯಾ ಯಾವ ವಿಷಯದ ಬಗ್ಗೆ ಈಗ ಪಾಠಗಳು ಇರ್ತವಲ್ಲ, ಪಾಠಗಳು ಕೇಳ್ಕೊಂತಿದ್ರ ನಡ ಇದಪ್ಪ
ಸ್ವಲ್ಪ ನಮ್ಗ ಅಷ್ಟು ಅವಾಗಶ ಓಡ್ಲಲ್ಲ ನಮ್ಗೆ
ಹೌದ
ಅವಾಗ ಯಾಕಂದ್ರ ನಮ್ಗೆ ಇಚ್ದಾಗ ನಾವ ಓಟ ಬರ್ಬೇಕು ಅದುಂತ. ಸತ್ತಲ
ಹೌದೌದಾ
ಹಂಗಂತ ಸ್ವಲ್ಪ ಆ ಟೈಮ್ನ ನಮ್ ತಳಿ ಹಳಲ್ಲ.
ಹೌದೌದು ಇಲ್ಲಾ ಹಂಗ ಇಲ್ಲ ಬರ್ಕೋ ಈಗ ಇನ್ನ ತಿಂಗ್ ಆ ಅಂತೆಲ್ಲ ನೋಡ್ ಆರಾಮ. ಯಾವ್ದಾನ ಇದ್ರ ಎಲ್ಲ ಸ್ಪೋಕನ್ ಒಂದು ಕರೆಕ್ಟ್ ಇದು ಮಾಡಿಬಿಡು ಅದು ಇಂಗ್ಲೀಷ್. ಗ್ರಾಮರ್ ಅವ್ ಇರ್ತಾವ ನೋಡು ಅಗೆ ಒಂದು ಇಪ್ಪತ್ತಪ್ಪತ್ತೈದೇ ಮಾರ ಸಾವನೇ ಬರ್ತಾವ.
ಹೋ ಅದು ನನ್ಗ ಸ್ವಲ್ಪ ಸ್ವಲ್ಪ ಹೌದು ನಮ್ಗ ಅಷ್ಟ. ಅಷ್ಟು ಗೊತ್ತಾಗಲಿಲ್ಲ ಸ್ವಲ್ಪ ಗಡಿಬಿಡ್ದಾಗ ಇದೀವಿ ಫಸ್ಟ್ ಟೈಮ್ಲ್ಲ ಬರ್ದ
ಹೌದೌದಾ
ಏ ಹಂಗ ಏನ್ದ ಏನಲ್ಲ ಏನ ಆತ ಏನಲ್ಲ ಅಂತ ಇದ್ ಮಾಡ್
ಹೌದೌದ ಹೌದು ಹಂಗಗೆ ಹಗನು
ಹಾ ಸ್ವಲ್ಪ ಗಡ್ ಬಿಡದಾಗಿದ್ದಲ್ಲಾ ಹಂಗಂತ ಹ ಅದ್ ಮಾಡಿದೆ
ಅ ಹೆಂಗನಾಗ್ಲಿ ಆಯ್ತ ಈಗ ಇನ್ನ ಹದ್ನೈದು ದಿನ ತಿಂಗ್ ಅದಲ್ಲ ಅ ಹೆಂಗನಾಗ ಹೋದು ಹಓದಗಿಸನ್ ಏನ್ ಮಾಡ್ತ ಅದು ಬರೀ ತಕ್ಕಂಬ ಬಿಡು ತಕ್ಕಂದ ನೋಡು ಓದಂಗಿತ್ರ ಓದು ಇಲ್ಲಾಂದ ದ್ರ ಇಲ್ಲಿ ಬೆಂಗ್ಗಳೂರ್ ಹತ್ರ ಡ್ರೈವಿಂಗ್ ಸ್ತೆ ನ ಹಾ ಇದು ನಮ್ಮ ಅಣ್ಣನ ಕೇಳ್ಗಿಶನಂದ್ ಈಗ ನಮ್ಮ ಅಣ್ಣ ಬಂದ್ರಲ್ಲ ಊರಿಗ್ ಕೇಳಕ್ ಇಲ್ಲ ಹೆಂಗಗೆಳ್
ಹ್ಮ್ ನೋಡಮ ಕೇತ್ ನಾನ್ ಕೇಳಿದ್ದಲ್ಲಾ ನಿಂದ ಈಗ ಕೇಳಂದಿಲ್ಲ ಈ ಕೇಳ್ತಿನ್ ನಾನ್ ಇದ ಸ್ವಲ್ಪ ನನ್ಗನ್ ಬಾಳ ಆಸೆ ಅದ ಬರ್ಬೇಕು ಬರ್ದ ಸೆಕೆಂಡ್ ಪಿಯುಷಿ ಲ್ಲ ಓದ್ಬೇಕ ಅಂತ ಐತೆ ಸೆಕೆಂಡ್ ಪುಸ್ತಕ ಓದಗಿಸಿಂದ ಆಮೇಲೆ ಡ್ರೈವಿಂಗ್ ಕಲತ್ ಹತ್ರ ಐತಂತ ಹ್ಮ್
ಹಾ ಇಲ್ಲ ಹಗೆ ನೋಡ ಊರಲ್ಲಿ ಇರ್ತದೆ ಅಂದ್ರೆ ಮತ್ತಕ್ ಇಟ್ರಗ್ ಇಟ್ಟ್ರ ಒರ್ಸ್ಕೊಂತ ಹೋಗ
ಹಾ ಬರ್ತೈತ್ ಸ್ಲ್ ಸ್ವಲ್ಪ ಬರ್ತೈತೆ ಹಂಗೆ ಕಲಿಬೇಕಲ್ಲ ಎನ್ನ ಫುಲ್
ಲಾಭನ್ ಕಲಿ ಇ ಈ ನೋಡುದಿಲ್ಲ ಅಲ್ಲೇ ಉಬ್ರನೋರು ಇಲ್ಲಿ ಅವರು ನಾಯಿದರು ಆಗಿರ್ಬೋದು ಆ ರಾಜನ ಅವ್ರ ಅಣ್ಣ ನೋಡಿ ಎಲ್ಲರೂ ಬೆಂಗಗಳೂರ ಸೆಟಲ್ ಆಗಿರಪ್ಪ ಡ್ರೈವಿಂಗ್ ಬರೀ ಡ್ರೈವಿಂಗ್ ಮತ್ತ ಅವರು ಕರ್ನಾಳವರು ಅವರು ಬಾಳ ಜನ ಅದಾರ ಇಲ್ಲಿ
ಅವ್ರ ಆಹಾರ ಕೂಡ ಸ್ವಲ್ಪ ನಂಗೆ ತಿಪ್ಲಾಂತಲ್ಲ
ಹೌದೌ ತಿಪ್ಪಳ ನಿಮ್ಮ ಇದು ನಿಮ್ಮ ಇಲ್ಲಿ ನಿಮ್ಮ ನಿಮ್ಮ್ದವರ ಸಹಿತ ಆಗ ವಲ ಇಲ್ಲಿ
ಹಾ ಹ್ಮ ಅಲ್ಲಿ ಅದಾರಲ್ಲ ಪಕ್ಕದಾಗೈತ್ರ ದೂರ ಆಯತ
ಹೌದ ಏ ಇಲ್ಲ ದೂರ ಆಗ್ತತ್ಪ್ಪ ನಮಂಗ ಅವ್ರಿಗೆ ನಾವ್ ಈ ಕಡೆ ಚಂದ್ರ ಲೇವಟ ಅಲ್ಲಿವಿ ಹ ಅವರು ಯಾವ್ದಾದ ಟುಡುಮ್
ಅದೇ ಅದನ್ ಕೂಡ ಗೊತ್ತಿಲ್ಲ ನಮಗನ ಬಾಳ ದಸದ ಬರು ಎಲ್ಲ ಯಾರ ಅಂತನ ಗೊತ್ತಿಲ್ಲ ನಮ್ಗದ
ಹೌದೌದು ಇಲ್ಲ ಎಲ್ಲ
ಬಂಗರಿ ನೀರಾ ವರ್ಸನ್ಕ
ಹೌದೌ ನಾನು ಬಾಳ ದಿನ ಆಯ್ತ ಊರ್ ಕಡೆ ಬಂದಿಲ್ಲ ನೋಡಮ್ಮ ಇದು ಮುಗಿಸತೇನೆಿ ಈಗ ಒಂದು್ ಒಂದ್ ಒಂದ ವೀಕ್ ಹಂಗ ನಮ್ಗ ಕೊಡ್ತಾರ ಲೀವ್ ಕೊಡ್ತಾರ ಹ ಈಗ ಮೊರಮ್ಮದಂತ ಅಂದ್ರ ಒಂದಂದು ಎರಡ್ ಮೂರ್ ದಿನ ಕೊಡ್ಬೋದು ಕೊಟ್ರ ನೋಡ ಬಂದ್ರ ಬಂದ್ ಹೋಗ್ತನಿ ಇಲ್ಲಾಂದ್ರ
ನೋಡ್ಕೊಡ ಲೀವ್ ಕೊಟ್ರಂತ್ರ ಬಂದ್ ನೋಡಿ ಕಂತು ಮರೋ ಮರೋ ಎಂಂಗತ್ತ
ಹೌದು ಹೌದು ಅದೇ ಚಲೋ ಇಂತ ಅಂತಾರಪಾ ಬಟ್ ನಾನು ಬಂದು ನೋಡಿಲ್ಲ ವಿಡಿಯೋನೇ ನೋಡ್ತಿರ್ತನಿ ಆ ಎಲ್ಲಾರ ಸ್ಟೇಟಸ್ ಸ್ಟೋರಿ ಹೆಂಗ ಆಗ್ತಿರ್ತಾರಲ್ಲ ಹ್ಮ್ ಹೌದೌದು
ಬೆಂರಿಗೆ
ಹಂಗಗೆ ಅದು ನಾನ ಎಲ್ಲಿ ಇಲ್ಲಿ ಐಸ್ ಕೂಲ್ ಮುಗಸಾನ ಹ ಐದ ವರ್ಷ ಆಯ್ತು ದು ಆರುರ್ಷ ಆಯತು
ಹ ಮತ್ತೆ ಆರು ವರ್ಷ ಆಯ್ತು ಆರು ವರ್ಷ ಅವಊರಿಗೆ ಬಂದಿಲ್ಲ ಅವಾಗ ನಡಬರಕ್ಕೆ
ಹಾ ಹ ಅದೊಂದೇ ಕರ ನೋಡು ಮತ್ತೆ ಏನೆಲ್ಲ
ಹಾ ಮತ್ತೆ ಮತ್ತೆಾವ ಬಂದು
ಡೆಲ್ಲಿಿ ಬನ್ಕಲ್ಲೋಣ
ಹ ಅದಕ್ಕೆ ನೋಡ ಟೈಮ್ ಸಿಕ್ತ ಲೀವ್ನ ಕೊಟ್ಟಿದ್ರ ಅಂದ್ರ ಡ್ಯೂಟಿ ಬಂದೇ ಕೂಡ
ಇಲ್ಲ ಅಷ್ಟೇ ಮಾಡ ನಾನನ್ ಕೇಳ್ತೇನೆ ನಮ್ಮ ಸ್ಟಾಫ ಅಲ್ಲಿರೋರಿಗೆ ಮ್ಯಾನೇಜರ್ರಿಗೆ ಬಿಟ್ಟು ಬ ಆ್ತನ ಬಟ್ಟ ಆಯ್ತ ಆರಾಮ್ಿದಲ್ಲ ನೀನ್ ಆರಾಮಿದಿಲ್ಲ ಫಸ್ಟ್ ನೀನ್ ಹ ಅಲ್ಲ ಅವಊ್ರಿಗೆ ಬಂದಾಗ ಹಾ ಬರೇ ನನ್ ಜೋರಿನ ಇರ್ತಿದ್ದಿಂಗ ಹಂಗಾಗಿ ನೀನ್ ನಾ ಸಡನ್ ಶಾಕ್ ೈತನೆ ಇಲ್ಲ ಬರ ನೋಡಿಗೆಿಂದ
ಇತ್ತ ಅದ ಡಬಲ್ ಜೀರೋ ಎರಡು ಅನತ್ತ ಅದ ಕಳಿತ ನಂಬರ್ ಹಂಗಂತ ಇದು ಇ್ ನಂಬರ್ ತಗೊಂಡ ನಂಬರ್
ಹಾ ಹೌದಾ ಹ ಹ
ಗೋಡ ಬಂದನಲ್ಲಾ ಹಂಗೆ ಗಾಸಕ್ಕೆಲ ಬಂತೆ
ನಾವ್ ನೋಡ ನಾವ್ ಒಬ್ಬ್ರ ಇ್ ಇಲ್ಲಿ ಅಡಿಗೆ ಗಿಡಿಗೆ ಮಾಡ್ಕೋಬೆಕ್ ಈಗ
ಹಾ
ಹ್ಮ್ ಮತ್ತ ನ ತಾಯೋರು ಅಲ್ಲೆಯ ಬಂದಾರಲ್ಲ ಹ್ಮ್ ಹ್ಮ ಹ್ಮ್ ಸರಿ ಸ ಸರಿತೊವ ನೋಡಣ ಪರ್ಸ ನೋಡ ಬರ್ತಾನ ಹೆಂಗ
ಹಾ ಸರಿಡಮ್ಮ
ಇಡ್ಲಿ